ಈಗ ಇಂಟಂ ಕಾಲ ಹ್ಮ್ ಹ ಹುಡಿಗಲ್ಲ ಇಲ್ಲಿ ಹಂಗೆ ಹ ಹ್ಮ್ ಅಲ್ಲೇ ಇದು ಮಗ ಆ
ಅನು
ಮನೆ ಹೇಳಿದ್ದೇನೆ ಹ
ಅಲ್ಲ ಗುರು ಮಾತಾಡ್ ಗುರು
ಆಬ್ರ ಇಲ್ಲ ಬಿಬ್ರ ಈ ಕಡೆ ್ರಂಡ್ ಫ್ರೆಂಡ್ಸ್ ಇದ್ರಲ್ಲ
ಹ
ನೀವರ ಏನ ಊಟ ಊಟ
ಊಟ ಇನ್ನುೂ ಇಲ್ ನೋಡಿ ಬ್ರೋ ನಿಮ್ದು
ನಮ್ದು ಇನ್ನ ಮಾಡ್ಬೇಕಬ್ರು ಈಗ ಒಂದ್ ಗಂಟೆ ಆಯ್ತಲ್ಲ
ಒಂದ್ ಗಂಟೆ ಆಗಿದೆ ಟೈಮ್ ಇವಾಗ ನೋಡಿ ಬ್ರೋ ಹನ್ನೆರಡು ಒಂಬತ್ತು ಹ
ಯಾಕಂದ್ರೆ ಈಗ ಲೇಟ್ ಜಲ್ದಿನ ಉಣ್ಣದ ಬೆಳಿಗ್ಗೆ ನಷ್ಟ ಮಾಡಿದೀವಲ್ಲಾ
ಹಾ ಹಾ
ಹ್ಮ ಸ್ವಲ್ಪ ಲೇಟ್ ಆಗಿ ಸ್ವಲ್ಪ ಬೆಳಗ್ಗೆನೆೇ ನಷ್ಟ ಮಾಡವಲ್ಲ ಮಳೆ ಬಾಳ ಇಲ್ಲ ಎಲ್ಲಿ ಅದಕ್ಕ ಅಂತನೇ ಹಸು ಆಗದೇ ಇಲ್ಲ
ಪ್ರಹುದಾ
ಹ್ಮ್
ಮತ್ತೆಬ್ರು ಏನ್ ನಡತತಿ ಸಮಾಚಾರ
ಹ್ಮ್ ಏನಿಲ್ಲಪ್ರರು ಈಗ ಊಟ ಮಾಡಕು ಚಪಾತಿ ಪಲ್ಯ ಅನ್ನ ಸಾಂಬಾರು ನಮ್ ಹುಡುಗ ಒಬ್ಬನ್ ಗೆ ಎಕ್ಸಾಮ್ ಗೆ ಬಿಟ್ಟು ಬರ್ಬೇಕು ಹೋಗಿ ಬೈಕ್ ತಗೊಂಡು
ಹ್ಮ್ ಎಾಮ ಆದದ ಫ್ರೆಂಡ್
ಹನ್ ಬೋ ಅವರು ಎಕ್ಸಾಮ್ ಇದೇ ಆ ಎಕ್ಸಾಮ್ ಕಂಪ್ಲೀಟ್ ಮಾಡರು ಒಂದು ಈವ್ನಿಂಗ್ ಇದೆ ಬ್ರೋ ಈಗ ಈಗ ಒಂದು ಕ್ಲಾಕ್ ಇದೆ
ಒಂದು ಕ್ಲಾಕ್ಕಾ
ಹ್ಮ್ ಅದ್ರಾಗ ಇಲ್ಲಿ ಟ್ರಾಫಿಕ್ ಬಾಳಲ್ಲ
ಹಾ ಎವಿ ಟ್ರಾಫಿಕ್ ಹೇಳಿ ಆ ಕಡೆ ಎಲ್ಲ
ಹಾ ಅದಕ್ಕಂತನಿ ಅವ್ರ ಬಿಟ್ಟು ಬ್ರಬಕ್ಲ್ಲ ಲೇಟ್ ಆಗತ್ತಲ್ಲ
ಹ್ಮ ಹ್ಮ
ಹ್ಮ್ ಅದಕ್ ಲೇಟ್ ಬಾ ಲೇಟ್ ಆಗ್ಬಿಡ್ತಲ್ಲ ಅಷ್ಟ ದೂರ ಹೋಗ್ಕಲಾ
ಅವರಲ್ಲಿ ಕಾಲೇಜ್ ಇರ್ಲಿ ಸನ ಇಲ್ಲಲ್ಲ ಪಾಲೆಲ್ಲ ಹ್ಮ್ ಅಷ್ಟ್ ದೂರ ಹೋಗ್ಬೇಕಲ್ಲ ಆದ್ರ ಟ್ರಾಫಿಕ್ ಅಲ್ಲಿ ಒಂದ ಎರಡು ತಾಾಸು ಹೋಗಿ್ಪಡುತ್ತೆ
ಹ ಅಲ್ಲೇ ಟ್ರಾಫಿಕ್ ಅಲ್ಲೇ ಎರಡು ಅವರ್ ಹೋಗ್ಬಿಡುತ್ತೆ ಅಷ್ಟೇ
ಹ್ಮ್ ಅದಕ್ಕಂತಾನೇ ಸೈಕ್ ಹ್ಮ್ ಈಗ ಲಗುನಿ ಹೋಗಿ ಬಿಟ್ಟುಬಡದವ್ರನ್ನ
ಹೌದಾ
ಹ್ಮ್
ಹ್ಮ್ ಹು ಮತ್ತೆ ಬ್ರೋ ಸ್ಟಡಿ ಎಲ್ಲ ಹೆಂಗ ನಡದಿದೆ ಬ್ರೋ
ಸ್ಟಡಿ ಎಲ್ಲ ಈಗ ಅಷ್ಟೊಂದ ಏನಿಲ್ಲ ನಾಳೇನೆ ಎಕ್ಸಾಮ್ ಇದೆ ಅಲ್ಲ. ಇವತ್ಲಿಂದ ಹ್ಮ್ ನಾಳೆ ಇದೆ ಇವತ್ ರಾತ್ರಿ ಕುಂತು ಮಾಡಿ ಬಿಡಬಕ
ಈ ಒಂದ ರಾತ್ರಿ ಅಲ್ಲಿ ಕಂಪ್ಲೀಟ ಮಾಡ್ತೀರಾ
ಹಾ
ಒಂದ ರಾತ್ರಿಲಿ ಮುಗಸ್ತಿರ ಎಲ್ಲಾನಾ ಸಬ್ಜೆಕ್ಟ್ ಫುಲ್ ಓದತೆ ಒಂದ್ ರಾತ್ರಲ್ಲೇ ಹೆಂಗೆ ಬ್ರೋ ಇ ಟ್ಯಾಲೆಂಟ್ ಅನ್ಸು ನೀವು
ಏ ಎಲ್ಲಿ ಟ್ಯಾಲೆಂಟ್ಬ್ ಬ್ರೋ ನಿಮ್ಮ್ ಅಷ್ಟ ಇಲ್ಲ ನೀವು ಹೆವಿ ಟ್ಯಾಲೆಂಟ ಅವತ್ ಎಕ್ಸಾಮ್ ರಾತ್ರಿ ಎಲ್ಲ ಬೆಳತಾನ ಕೂತ್ಬಿಟ್ರು ಈಗ ಕೂತ್ಬ ಬಿಡ್ತಿದ್ರಲ್ಲಾ ಪಿ ಯು ಸಿ ಇಲ್ಲಿ ನೀನಲ್ಲ ಹ
ಹೇ ಅದ ನಮ್ಮೀಡು ಹ ನಾವ್ ಲೈಬ್ರರಿ ಮಾಡಿ ಫ್ರೆಂಡ್ಸ್ ಅಲ್ಲಿ ಫ್ರೆಂಡ್ಸ್ ಫ್ರಂಡ್ಸ್ ಕುಟಾಗ ಹೋಕ್ಕೆದಿಪ್ಪ ಹ್ಮ
ಹ್ಮ್
ಫ್ರೆಂಡ್ಸ್ ಹತ್ರ ಫ್ರೆಂಡ್ಸ್ ಅವ್ರ ಎಲ್ಲಾರ ಲೈಬ್ರರಿ ಮಾಡಿದರ
ಆದ್ರೂ ನೀವು ಬಾಳ ಓದ್ತದ್ರಿ ಬ್ರೋನು ಆದ್ರೆ ನೀವು ಬಾಳ ಓದ್ತಿದ್ದಿರಿ ಬ್ರೋ ನೀವು ಅವಾಗ ನೋಡ್ತಿದ್ದೆ ನಿಮ್ನ ಏನಾದ್ರರು ತಲಾಟೆ ಗಿಲಾಟೆ ಆತರ ಅಂತ ಮಾಡಿದ್ದೆ ನೀವು ಪಿ ಎಚ್ ಸಿ ಪಾಸ್ ಮಾಡ್ತೀರಂತ
ಹೈ ಬ್ರೋ ಹೈ ಹಂಗೇನಲ್ಲ ಬ್ರೋ ಅವಾಗ್ಲೇ ಅವಾಗ ಪಿಯುಷಿ ಇದವಲ್ಲ ನಾವು
ಹ್ಮ್
ಪಿ ಸಿ ಪಿ ಯು ಸಿ ಇದ್ವಲ್ಲಾ ಹಂಗಾಗಬಿಟ್ಟು ಸ್ವಲ್ಪ ಜ ಹಾರ್ಡ್ ವರ್ಕ್ ಮಾಡ್ತಾ ಇದ್ವಿ.
ಹ ಶಂತ ಕಲಕ ಹ ಇಲ್ಲ ಎಕ್ಸಾಮ್ ಬರೆಕ್ ಹೊಕ್ಕನ್ ಊಟ ಮಾಡಲ್ಲ ಹ್ಮ್
ಇವಾಗ ಡಿಗ್ರಿಗ್ ಬಂದ್ಬಿಟ್ಟು ಅಷ್ಟೇನು ಮಾಡಸ್ತ ಮಾಡ್ತಾ ಇಲ್ಲ
ಹ್ಮ್
ಬ್ರೋ ಏನ್ ಬ್ರೋ ಅದು ಸೌಂಡ್ ಸೌಂಡ್ ಡಿಸ್ಟೆನ್ಸ್ ಏನ್ ಬ್ರೋ ಅದು
ಹಂಗೆ ಬ್ರೋ ನಾವು ಫ್ರೆಂಡ್ ಕೂಡ ಇರ್ತಿವಲ್ಲ ರೂಮ್ ನಲ್ಲಿ
ಬ್ರೋ ಆಚೆ ಬನ್ನಿ ಬ್ರೋ ಸ್ವಲ್ಪ
ಹ್ಮ್ ಈಗ ಬಂದ್ಯಾ ನೋಡ ಬ್ರೋ ಈಗ ಆಚೆ ಬಂದೆ.
ಆಚೆ ಬಂದ್ ಮಾತಾಡಿ ಹಾ ಸರಿಯಾಗಿ ಕೇಳಸ ಕೇಳ್ ಈವಾಗ್
ಹ್ಮ್ ಹಾ ರೂಮ್ ಅಲ್ಲಾ ರೂಮಲ್ಲಿ ತುಂಬಾ ಗಲಾಟೆ ಆಗತ್ತೆ ನಾವು ಇದವ ಅಂದ್ರೆ
ಹ್ಮ್ ಹೆಂಗ ಹೇಳಿ ಬ್ರೋ ನಾವು ಫ್ರೆಂಡ್ಸ್ ಎಲ್ಲಾ ಇದ್ರು ನಮ್ಮ ಹತ್ರ
ಹ್ಮ್ ನಾ ಹಿಂಗ ಮಾತಾಡೋದು ನೋಡಿ ಅವ್ರಿಗೆ ಇದಾಗುತ್ತೆ ಅವ್ರಗ
ಹೌದೌಹೌದು ಹೇಳಿ ನಮ ಫ್ರೆಂಡ್ಸ್ ಎಲ್ಲ ಇದ್ರು ಅವರು ಬಿಟ್ಟ ಹೋದ್ರು
ಹ್ಮ
ಇವಾಗ ರೂಮ್ ಎಲ್ಲಾ ಖಾಲಿ ಖಾಲಿ
ನಮ್ಗೆ ಯಾರು ಬಿಟ್ಟ ಹೋಗರಿಲ್ಲ ನಾವೇ ಅವ್ರನ್ನ ಬಿಟ್ಟ ಕೊಟ್ಟಿದ್ದೇವೆ ಎಲ್ಲಾರನು ಫ್ರೆಂಡ್ಸ್ ನ ಒಟ್ಟ ಬಿಟ್ ಕೊಡೋದಿಲ್ಲ ಆದ್ರೆ
ಇಲ್ಲ ಬ್ರೋ ಅವ್ರ್ದಲ್ಲಾ ಕಾಲೇಜ್ ಮುಗೀತಲ್ಲಾ ಹಾಸ್ಟ್ಲಲ ಲೋರ್ ಮುಗೀತ ಅವ್ರದ್ದು
ಹ್ಮ್ ಹ್ಮ್ ಹ್ಮ್ ಹ್ಮ್ ಇಲ್ಲೇ ಹೋದ್ರು ನಮತನೇನ ಇರ್ತಾರಲ್ಲ
ಹ್ಮರು ಅವರು ಊರ್ಗ್ ಹೋದರು ಅವರು
ಹ್ಮ್
ಊರು ಕ ಹೋಗ್ಬಿಟ್ಟ ಎಲ್ಲಗೂ
ಹಯ್ ಬಿಟ್ರ
ಹಾ
ಹ ಹ ಹ ಎಲ್ಲಿ ನಾವ ಇಲ್ಲ ಇದ್ರ ಅಂತ ಮಾಡಿದ್ದೆ
ಇಲ್ಲ ಇವಾಗ ನೋಡಿದ್ರೆ ನಾವವು ಒಬ್ಬ್ರೇ ಆಗ್ಬಿಟ್ಟಿದಿವವಿ
ದಾ
ಹಲೋಬೋ ಅಲೋ
ಹಸ
ಹಲೋ ಬ್ರೋ ಮಾತಾಡಿ ಬ್ರೋ
ಹಲೋ
ಹ್ಮ್ ಹಾಂ ಅಲೋ ಹ ನೀವ್ ಏನ್ ಮಾಡ್ತಿದ್ದೀರಾ ಅಂತ ಕೇಳ್ದ ನಿಮನ್ನ ನೀವನು ಮಾತಾಡ್ಲಿಲ್ಲ ಹ್ಮ